ಅರಮೇನ್ಪಾ ಅಣ
ಪ ನೀವ್ ಆರಾಮಗ
ಹಾ ನಾವ್ ಆರಾಮೀವ್ ನೋಡ್ಪ.
ಏನ್ ಮಾಡ್ತಿ ಹಾ ಮನ್ಯಾಗ ಎಲ್ಲ ಆರಾಮರ್ ನೋಡ್ ನೀವ್ ಆರಾಮಿರಿ.
ಹ್ಮ್ ಹಾ ನಾವ್ ಆರಾಮೀವ್ ನೋಡಪ.
ಏನ್ ಮಳೆ ಬರ್ಲತ್ತದೇನ್
ಅ ಮಳಿ ಎನಿಲ್ಲೋ ಗಾಳಿ ಧೂಳಿ ಬಿಟ್ಟರ ಅವ್ನ್ ನೌನು ಹಾ ಆಕಡೆ ನಿಮ್ ಕಡಿಗೇನ್ ಏನ್ ಮಳಿಗಿಳ್ ಳ ಬರಕುದ್ದೆನ್
ಸ್ವಲ್ಪ ಇವಾಗ ಗಾಳಿ ಗೂಡ ಕೊಟ್ಟದ ಸ್ವಲ್ಪ್ ಕ್ಲೈಮೇಡ್ ಕ್ಲೈಮೇಟ್ ಚೇಂಜ್ ಆಗ್ಲತ್ತದ ಇವಾಗ್
ಹ ನಮ್ ಕಡೆಗೆನ್ ಅಷ್ಟನ ಆ ಮಾದ್ವಾಗಿಲ್ಲ ನಿನ್ನೀ ಮಳಿ ಗಾಳಿ ಜಗ್ಗಿತ್ತ ಅವ್ನ್ ನೌನ್. ನಿನ್ ಸಿಡ್ಲ ಗಿಡ್ಲು ಬಿದಿರ್ಬೇಕ ಅವ್ನ್ ನೌನ್ ರೂಮ್ ನಾಗ ಒಂದೇ ಸಮನ ಸೌಂಡ್ ಬರೆ ಬರ ಕೂತಿತ್ತ್ ಸಿಡ್ಲಿನ್
ಊ ಹ್ ಹ್ಮ್ ಮಿಂಚ ಮಿಂ ಮಿಂಚಾದ ಬರ್ತೀರ್ತ್ ಆವಾಗವಾಗ್
ಹ್ಮ ಅಂದ್ರೆ ನೀವು ಈಗೇನ್ ಎಲ್ಲಿ ಹಾಸ್ಟೆಲಾಗಿದಿಯೆನ್.
ಹ್ಮ್ ಹಾಸ್ಟ್ಲಲ್ಲೇ ಇದ್ದೀನ್ ಇಲ್ಲೇ ಜವರ್ಗಿ.
ಹಾ ಹ ಹಾಸ್ಟ್ಲಗ ಅಂದ್ರೆ ಏನೇನ್ ಫೆಸಿಲಿಟಿ ಸಿಗು
ಫೆಸಿಲಿಟಿ ನಮ್ಗ ಅಂತ ಒಂದು ರೂಮಲ್ಲಿ ಕಾಟ ಇರ್ತದ. ಕಾಟ ಟ್ರಂಕ್ ಮತ್ತೆ ಓ ಒಂದ್ ರೂಮಲ್ಲಿ ನಾಕ್ರಿಂದ ಐದ್ ಮಂದಿ ಇರ್ಬೋದ್ ನಾವ್.
ಒಂದ್ ರೂಮ್ ನಾಗ್ ನಾಕ್ರಿಂದ ಐದು ಮಂದಿಯ
ಹ್ಮ ಎರಡ್ ಕಾಟ ಇರ್ತವ. ಎಲ್ಲಾರಿಗ್ ಒಂದೊಂದು ಟ್ರಂಕ್ ಇರ್ತದ ಡ ಡಬ್ಬಿ ಇರ್ತವ. ಎಲ್ಲಾರ ನಡವರ್ಕ್ ಎಲ್ಲಾರ ನಡ್ವರ್ಕ್ ಒಂದ್ ಪಿ ಸಿ ಕೊಟ್ಟಿರ್ತಾರ್ ಕಂಪ್ಯೂಟರ್.
ಹಾ ಹಾ ಅಂದ್ರೆ ಕಂಪ್ಯೂಟರ್ ನು ಕೊಟ್ರ ನಿಮ್ ಹಾಸ್ಟ್ಲಾಗ.
ಕಂಪ್ಯೂಟರ್ ಕೊಟ್ರ ರೂಮ್ ಒಂದ್ ರೂಮಿಗೆ ಒಂದು ಇಲ್ಲಿ ಮೈನಾರಿಟಿ ಅಂತ ಹಾಸ್ಟಲ್ ಅದ.
ಮೈನಾರಿಟ ಆಗಿದೆಯ ಹಾ ಹಾ ಹ ಅನ್ ಅಂದ್ರೆ ಮೈನರಿಟಿದಾಗ ಎಲ್ಲಾ ರೀತಿಯ ಸೌಲಭ್ಯ ಅದ ಅನ್ನಂಗಾಯ್ತು.
ಹಾ ಹಾ ಕಾಂಪಿಟ್ಯೂಟಿವ್ ಎಕ್ಸಾಮ್ ಆದರೀ ಈ ಬುಕ್ಸ್ ಕೊಡ್ತಾರ. ಒಂದು ಗೌರ್ಮೆಂಟ್ ಲೈ ಗೌರ್ಮೆಂಟ್ ಈ ಗೌರ್ಮೆಂಟ್ ಲೈಬ್ರರಿ ಅಲ
ಹಾಸ್ಟೆಲ್ ಹಾಸ್ಟೆಲ್ ಅಲ್ಲೇ ಒಂದು ಗೌರ್ಮೆಂಟ್ ಲೈಬ್ರರಿ ಅಲ್ವಾ
ಅಲ್ಲಿ ಹೋಗರನ್ನು ಹೊರಗ ಪ್ರೈವೇಟ್ ಲೈಬ್ರರಿ ಮಾಡಿದ್ರ ಪ್ರೈವೇಟ್
ಹಾ ಹಾ ಹಾ ಅಂದ್ರೆ ಈಗ ಊಟ ಏನೇನ್ ಕೊಡ್ತಾರ ಹಾಷ್ಟಲಾಗ್ ತಿನ್ನ
ಊಟ ಊಟ ಬೆಳಿಗ್ಗೆ ನಾಷ್ಟ ಕೊಡ್ತಾರ್ ಉಪ್ಪಿಟ್ಟು ಅವಲಕ್ಕಿ ಒಗ್ಗರ್ಣಿ ಇಂತದ್ ಕೊಡ್ತಿರ್ತಾರ ಮಧ ಮಧ್ಯಾಹ್ನ ರೊಟ್ಟಿ ಕಾಳ್ ಪಲ್ಯ ಅನ್ನ ಸಾಂಬಾರ್ ಕೊಡ್ತಿರ್ತಾರ ಮತ್ತೆ ನೈಟ್ ಆದ್ರ ಚಪಾತಿ ಅದೇ ಅನ್ನ ಮರ ಕಾಯ್ ಪಲ್ಯ
ನಿಂಬಲ್ಲಿ ಏನ್ ಸೇಮ್ ಕೊಡ್ತಾರನ್ ಬೇರೆ ಬರ್ ಹಾ ಕ್ವಾಲಿಟಿ ಫುಡ್ ಎಲ್ಲ ಪ್ರ ಪ್ರೋಟೀನ್ ಫೈಬರ್ ಕರೆಕ್ಟ್ ದೇ ಕೊಡ್ತಾರ.
ಹಾ ಹಾ ಅಂದ್ರೆ ನಿಮ್ಗ ಅಂದ್ರೆ ಈ ಮಂತ್ಲಿ ಮನ್ ಹಾ ಎಲ್ಲ ಇಲ್ಲ ಅಣ್ಣ ಹೋಗಲ್ಲ ಈಗ
ರನ್ನಿಂಗ್ ಅದು ಮಾಡ್ಬೇಕು ಸ್ವಲ್ಪ
ಹ ಅವಾಗ ಹೋಗ್ತಿದೆ ನಂದು ಅಗ್ನಿವಿರ್ ಆಗಿತ್ತಲ್ಲ
ಹ್ಮ್ ಹ್ಮ್ ಹ್ಮ್
ಹಾ ಅವಾಗ ಹೊತ್ತಿದೆ ಈಗ ಬುಟ್ಟಿನ್ ಅಣ್ಣ ಅಗ್ನಿವಿರ ಲಾಸ್ಟ್ ಫೈನಲ್ ಈಸ್ಟ್ ಆಗಿಲ್ಲ ಅಂಗಾಗಿ ಬುಟ್ಟಿನಣ್ಣ ಕೋರ್ಸಿ ಬಂದ್ಬಿಟ್ನ ಇದ್ರಾಗ ಒಂದ್ ಎರಡ್ ವರ್ಷ ಹೋದ್ರ ಆತ ಮುಂದ್ ಆರಾಮ್ ಏನ್ ಪ್ರೈವೇಟ್ ಮಾಡಿದ್ರೆ ಅಂತ ಅದಕ್ಕೆ ಹಂಗಾಗಿ ಬಿಟ್ಟಿನ ನೋಡ ಅಣ್ಣ
ಸ್ವಲ್ಪ ಸ್ಟೇಟ್ ಸ್ಟೇಟ್ ಗೌರ್ಮೆಂಟ್ ಓದ್ಬೇಕ್ ಸ್ವಲ್ಪ
ಹಾ ಅಂದ್ರೆ ಈಗ ಸ್ಟೇಟ್ ಗೌರ್ಮೆಂಟ್ ಏನೇನ್ ಬುಕ್ಸ್ ಓದ್ಬೇಕಣ್ಣ ಯಾವ್ಯಾವ್ ಬುಕ್ಸ್ ಬುಕ್ಸ್ ಹೆಸ್ರು ಹೇಳ್ತಿಯ
ಪೊಲಿಟಿಕಲ್ ಗಂಗಾಧರ್ ಪೊಲಿಟಿಕಲ್ ಹೋಗ್ಬೇಕು ಮತ್ತೆ ಸೈನ್ಸ್ ಫಿಜಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ
ಓದಲೇಬೇಕೆನ್ ಅವು
ಹಾ ಎನ್ ಸಿ ಆರ್ ಟಿ ಗೌರ್ಮೆಂಟ್ ಬುಕ್ಸ್ ಓದ್ಬೇಕು ಎಂ ಸಿ ಆರ್ ಟಿ ಬಿ ಎಸ್ ಆರ್ ಟಿ ಅದೇದೇ ಗೌರ್ಮಂಟ್ ಸ್ಕೂಲ್ ಹೈಸ್ಕೂಲ್ ಹೈಸ್ಕೂಲ್ ಪ್ರೈಮೇರಿ ಸಿಕ್ಸ್ಂದ ಟ್ವೆಲ್ ತಕ ಬರ್ತಾವ ಮೊದ್ಲ ಫಸ್ಟ್ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕ ಹಾ ಫಸ್ಟ್ ಕಂಪ್ಲೀಟ್ ಮಾಡ್ಕಬೇಕು ಅವು ಅವು ಕಂಪ್ಲೀಟ್ ಆದಾಗಿ ಅಥರ್ಸ್ ಬುಕ್ಸ್ ಓದಬೇಕು ನೋಡು
ಹ ಅಥರ್ಸ್ ಬುಕ್ಸ್ ಅಂದ್ರೆ ಇವೆಲ್ಲಾ ಜಿ ಕೆ ಇಂತಥವೆಲ್ಲಾ ಓದ್ಬೇಕೇನು
ಹ್ಮ್ ಜಿ ಕೆ
ಅಂದ್ರೆ ಒಂದ್ ಲಕ್ಕಕ್ಕೆ ಎಲ್ಲ ಇವೆಲ್ಲ ಓದಿದ್ರೆ ಅಂದ್ರೆ ಬರಿ ಏನ ಕಾಂಪಿಟೇಟಿವ್ ಎಕ್ಸಾಮ್ ಬಿಟ್ರೆ
ಬರುವ ಬರುವ ಬರುವ
ಒಂದೊಳ್ಳೆ ಸ್ಕೋರ್ ಮಾಡ್ಬೋದು ಸೆಲೆಕ್ಟ್ ಆದ್ರ ಆಗ್ಬೋದು ನೋಡ ಹಾರ್ಡ್ ವರ್ಕ್ ಫೇಸಸ್ ಇಂದ ಹಾರ್ಡ್ ವರ್ಕ್
ಹ್ಮ್
ಸೆಲೆಕ್ಟ್ ಆದರೆ ಆಗಬಹುದು
ಪೋಸ್ಟ್ ಪೋಸ್ಟ್ ಕರಿತಾರೋಣ್ಣ
ಇವಾಗ ಸ್ಟೇಟ ಸ್ಟೇಟ್ ಅಲ್ಲಿ ಅಂತಂದ್ರ ವಿಕ್ ಕೇಳ್ತಾರ ಎಚ್ ಡಿ ಫ್ ಡಿ ಮತ್ತೆ ಪಿ ಸಿ ಕರ್ತಾರ ಪಿ ಎಸ್ ಐ ನೋಟಿಫಿಕೇಶನ್ ಆ
ಹಾ
ಏನ್ಯಪ್ಪ ಇವಾಗ ನಮ್ ರಾಜಕೀಯ ಅರಿಗೆಟ್ಟಲ್ ಪೂರಾ ಏನ್ ಎರಡು ವರ್ಷ ಮೂರ್ ವರ್ಷ ಆಯ್ತು ಅಲ್ಲ ಒಟ್ಟ ಕಾಲ್ಫಾರ್ಮ್ ಇಲ್ಲ ಅದೇನೋ ಒಳ ಮೀಸಲಾತಿ ಅದು ಇದು ಏನೇನೋ ಹೇಳ್ತಿರ್ತಾರೆ ಕಾಲ್ಫಡಿಮೆ ಮಾಡ್ ಅನೇಕ ಅದಾ ಈಗ ಎರಡು ವರ್ಷ ಕಂಪ್ಲೀಟ್ ಆಯ್ತ ಇವಾಗ ಎರಡು ವರ್ಷದ ಮುಗಿತ್ತು ನೋಡಿವಾಗ
ಏನ್ ವರ್ಷ ಆಯ್ತು ಇನ್ನು ಯಾವ ಒಂದು ಜಾಬ್
ಹ್ಮ್ ಜಾಬ್ ನು ಅ ಎಕ್ಸಾಮ್ ಬರ್ದೆಲ್ಲ ಯಾವ ಆಗ್ಲಲ್ಲ ಅವ ಕಲ್ಫರ್ನಾ ಸ್ಟೇಟ್ ಹ್ಮ್ ಹ್ಮ್ ನಾವ್ ಸ್ಟೇಟ್ ಹೋಗ್ತೀವಿ ಓದ್ ಅದ್ರಾಗ ಯಾವ ಕಾಲ್ಫಾರ್ಮಲ್ಲ
ಹಾ ಮತ್ತ ಈಗ ಸೆಂಟ್ರಲ್ ಗೋರ್ಮೆಂಟ್ ಅಂತಾರಲ್ಲ ಅದಕ್ಕೆ ಟ್ರೈ ಮಾಡ್ಬೇಕಲ್ವಣ
ಸೆಂಟ್ರಲ್ ಡ್ರೈವ್ ಮಾಡಬೇಕು ಸ್ವಲ್ಪ ಮ್ಯಪ್ಸ್ ಇಂಗ್ಲೀಷ್ ಗ್ರಾಮರ್ ಅದು ಇರ್ತದ ಸ್ವಲ್ಪ ನಮಗ್ ಗ್ರಾ ಗ್ರಾಮರ್ ಇಂಗ್ಲಿಷ್ ಇರ ಸ್ವಲ್ಪ ಪರ್ಫೆಕ್ಟ್ ಎಲ್ಲ ಮ್ಯಾಥಸ್ ಒಂದ ಸ್ವಲ್ಪ ಮ್ಯಾಥಸ್ ಒಂದ್ ಸ್ವಲ್ಪ ಪರ್ಫೆಕ್ಟ್ ಇಲ್ಲ ಅದ್ರ ಸಮಯ ಸ್ಟೇಟ್ ಹೋಗಬವಿ ಹತ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಇದು ಸಂಡ್ರಲ್ ಈಗ ಅಣ ಸೆಂಟ್ರಲ್ ಗೌರ್ಮೆಂಟ್ ಅಂದದ ಆದದ್ರಾಗ ಯಾವ್ಯಾವ ಸಬ್ಜೆಕ್ಟ್ಗಳು ಬರ್ತಾವ
ಸೆಂಟ್ರಲ್ ಜಿಕ ನಾರ್ಮಲ್ ಜಿಕೆ ಇಂಗ್ಲಿಷ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಮಥಸ ರೀಸನಿಂಗ್
ಹಾ ಹ ಹಾ ಅಂದ್ರೆ ರೀಜನಿಂಗ್ ಅಂದ್ರೆ ಇದನ್ನ ರೀಜನಿಂಗ್ ಅ್ರ ಅದ್ರಾಗ ಯಾವ ಬರ್ತಾವಣ್ಣ ರೀಜನಿಂಗ್ಂದ್ರೆ ಏನ್ ಇ ಮೆಂಟಲ್ಬಿಟಿ ಇ ಇರುತ್ತ ಏನ್ ಅದನ್
ಹಾ ರುದ್ರ ಮೆಂಟಟ್ಟ ಟೈಮ್ ಟೈಮ್ ಬಗ್ಗೆ ಟೈಮ್ ಬಗ್ಗೆ ಬ್ಲಡ್ ಬ್ಲಡ್ ರೊಲಷನ್ ಹ್ಮ್
್ಮ ಅಂದ್ರೆ ನೀವುಧಾರ್ವಾಡಕ್ಕೆ ಹೋಗಿ ಕೋಚಿಂಗ್ ಹೋಗಿರಿ ಅಂದ್ರೆ ಅವ ಎಲ್ಲ ಗೊತ್ತಾಗ್ಯವ ಅಂದ್ರ ಮಾಡಕ್ ಬರದು ಅದೇ
ಹೌದೌದೌದು ಸ್ವಪೋಗುತ್ತ ಕೋಚಿಂಗ್ ಹೋಗಿಬರ್ಬೇಕು ಒಂದ ಸಿಕ್ಸ್ತ ಮಂತ್ ಸಿಕ್ಸ್ ಮಂತ್ ತ್ರೀ ಮಂತ್ಸ್ ಅಂತ ಇರ್ತಾವಲ್ಲಿ ಕೊಚಿಂಗ್ ಒಂದ ಒಳ್ಳೆ ಕೋಚಿಂಗ್ ಸೆಂಟರ್ ಫೇಸ್ ಕೆಟ್ಟಿಗೆ ಚಂದ ಇರ್ಬೋದ ಪಿ ಜಿ ಮಾಡ್ಕೊಂಡ
ಹ್ಮ್ ಹ್ಮ ಹ್ಮ
ನೀನುಕದಾನ
ಅದು ನೀವು ನೀವು ತೊಗರಿ ಬೆಳ್ದ್ಂದ್ರಿ ಅಲ್ಲ ಅಣ್ಣ ಈಗ ನಾಕ್ಕ್ರಕ
ಹಾ ಹಾ
ಹೆಂಗ ಒಂದ್ ಕು್ಂಟಲ್ ಹೆಂಗ್ ಕ್ಂಟಲ್ ಮಾಡಿದ್ರ ನಾವು
ಎಂಟಟ್ ಸಾವಿರ ಇರ್ತವ ಏಳವರೆ ಸಾವಿರ ಇರ್ತವ ಅವಾಗ ಇರ್ತವೋಗ ಸಜಾನ್ ಇರ್ತದಲ್ಲ
ಹ್ಮ
ಅವಾಗೇ ಇರುತವ ರೇಟ್ ಇವಾಗ ಇವಾಗ ಇರಲ್ಲ ಇವಾಗ ರೇಟ್ ಇವಾಗ ಅವಾಗೇ ಇರುತದೆ
ಹಾ ಹ ಇದ್ದ ಅಂದ್ರೆ ನಿಮ್ದ ಎಷ್ಟ್ ಕುಂಟಲ್ಲ ಇದಾವ
ಈಗ ಅತ್ತ ಒಂದ್ ಇಪ್ಪತ್ತರಿಂದ ಇಪ್ಪತ್ತದ್ ಕ್ವಿಂಟಲ್ ಆಯ್ತಾ ಈ ತೊಗರಿ ಒಂದ ತೊಗರಿ ಹನ್ನೆರಡಂದ ಹದಿಮೂರು ಚಲ ಆಗಿತ್ತು ಅದಂದ್ ಹದ್ೈದು ಕುಂಟಲ್ ಆಗಿದೆ ಏನೋ ಒಂದ್ ಸ್ವಲ್ಪ ತಕ್ಕ ಮಟ್ಟಿಗೆ ಬೀಳ್ತದೆ ಎಲ್ಲ ಹತ್ತಿದ ಆರವರ್ಷ
ಹೌದಣ
ಹಾ ಎಲ್ಲ ಮೈಮೇಲ್ ಗತ್ತು ಸ್ವಲ್ಪ ಅತ್ತ ಮಳೆ ಆದ ಜಾಸ್ತಿ ಆಗಿಬಿಡ್ತು
ಹಾ ಇವರು ಸ್ವಲ್ಪ ಅಂದ್ರ ಲಾಸ್ ಆದಂಗ
ಹ ಬಜೆಟ್ ಬಾಳ ಆಗಿತ್ತು ಅಲ್ಕ ಹೊಲಾಲಸ್ ಹಾಕೊಂಡಿದ್ದೀವಿ
ಅ ಹೆಂಗಂದ್ರೆ ಈಗ ಬೆಳಿತಕ್ಕ ಟೈಮಗೆ ಅಸ್ಸಲ್ ಅದೇ ಟೈಮಗೆ ಮಳಿ ಬಂದು ಎಲ್ಲಾ ಪಲಾವ ಉದ್ರ ಅದು ಇದದ್ರಿ ಅದಗ್ಬಿಡತದ ಲಾಸ್ ಆಗಿಬಿಡತಾ
ರೈತರಿಗೆ ಹಳ ಬಾರ ಅಷ್ಟ ಆಗ್ಬಿಟ್ಟದ ಇವಾಗಲ್ಲ
ಹೌದು ಹೌದ್ರ ಈಗ ಅದ್ರೆ ಬೇರೆ ಬ್ಯಾಸ್ಗೆ ಈಗ ಇವ್ರ ಕರೆಕ್ಟ್ ಟೈಮ್ಗೆ ನೀರ್ ಬಿಡಲ್ಲ ಏಂಗ್ ಬಿಡಲ್ಲ
ಹೌದ್ ಹೌ ಹೌದು
ಅದ್ರಾಗಿ ನಿಮ್ಮ ಒಣ ಬಿಸಾಯ ಅಂತ ಅಂದ್ರೆ ಈಗ ಮಳಿಗೆ ಬೆಳಿಬೇಕ ನೀವು
ಹಾ ಒಣ ಬಿಸಿಲಿ ಮಳ ಬಂದ್ರೆ ಬೆಳೆ ಇಲ್ಲ ಅಂದ್ರೆ ಇಲ್ಲ
ಹ್ಮ ಅಂದ್ರ ನಿಮಗೆ ಕಾಲುವೆ ಇಲ್ಲ ಏನ ಕ್ಯಾನಲ್ ನೀರ್
ಕಾಲವೆ ಇದೆ ಅದ ಟೈಮಿಂಗ್ ಇಲ್ಲ ಅವಾಗವಾಗ್ಬಿಡ್ತಿರ್ತಾರೆ ಅವಾಗ ಬಿಡಲ್ಲ
ಏ ನಮ್ಮ ಹೊಲ್ದಲ್ಲಿ ನಮ್ಮ ಹೊಲ್ದಲ್ಲಿ ಸ್ವಲ್ಪ ಬೋರ್ ಇದ್ರೆ ಚಲೋ ಬೆಳೆ ತೆಗಿಬಹದು ಇದೊಂದು ಆರ್ ಕ್ವಿಂಟಲ್ ಆತೈತಂದ್ರ ಅದ್ರ ಒಂದ ಎಂಟ ಒಂಬತ್ತ ಕುಂಟೆಲ್ಲ ಆಗ್ತದೆ ಮಳೆ ಇತ್ತು ಅಂದ್ರೆ ಬೋರ್ ಬೋರ್ ವ್ಯವಸ್ತೇ ಇತ್ತ ಅಂದ್ರ ಇನ್ಕಂದ್ರ ಅದೇ ಆರ್ ಕ್ವಿಂಟಲ್ ಏಳು ಕ್ವಿಂಟಲ್ ಅಷ್ಟೇ
ಹಾ ಹಾ
ಮತ್ತತ್ ನೀವೆಲ್ಲಾ ಏನ್ ಹಾಕಿದ್ದೀರ
ನಾವು ನಾವು ಹೊಲಗಿಲ್ಲ ಮಾಡಲ್ಲಣ ನಮ ದೊಡ್ಡ ಅವ್ರೆ ಮಾಡ್ತಾರಲ್ಲ ಅವರು ಈಗ ಮನ್ಯಾಗ ಅವ್ರೇ ಇರ್ತಾರ ಅವ್ರೇ ಕೌಳಿ ಮಾಡ್ತಾರ ಆರಾಮ ಅವರು ಒಂದ ಒಂದು ಅಂದ್ರೆ ಅದೇ ಹಿಂಗ ಅದು ಇದು ಮಾಡ್ತಾರ ಒಂದ್ ಚೀಲ್ದ ಗಂಟ್ಲೆ ಎಪ್ಪತ್ತೈದ ಕೆಜಿಗೆ ಹಿಂಗ ಅಂದ್ರೆ ಎರಡ್ ಸಾವಿರ ಹದಿನೈದು ನೂರು ಹಿಂಗ ಇರ್ತ
ಹ್ಮ್ಮ್
ಹ್ಮ್ ಹ ಅಂದ್ರೆ ಅದ್ರ ಬಗ್ಗೆ ನಮಗೆ ಅಷ್ಟೊಂದು ಗೊತ್ತಿಲ್ಲ ನಮ್ ದೊಡ್ಡಪರೆ ಮಾಡ್ತಾರೆ ಎಲ್ಲ ಭತ್ತಗಿತ್ತ ಎಲ್ಲಾ ಅವ್ರ ಕೌಳಿ ಬೆಳೆದು ಕೌಳಿ ಅದ್ ಮಾಡದ
ಕೌಳಿ ಕುಂಟಲ್ ಮಾಡ್ತಾರ
ಅದೇ ಹೇಳಿದ್ನಲ್ಲ ಹದ್ನೈನೂರಕ್ಕೆ ಒಂದು ಚೀಲ
ಹಾ ಹಾ ಹಾ
ಹದಿನೈದುನೂರು ಎರಡ್ ಸಾವಿರ ತನ ಮಾಡ್ತಾರ ಅಂದ್ರೆ ಈಗ ಆದ್ರ ಈಗ ಅದ್ರೆ ಲಾಭನದ ಉಳಿತಾಯನದ ಅಂದ್ರೆ ನಷ್ಟನಾದ್ ಅದ್ರ ಹೆಂಗಂದ್ರೆ ಈಗ ಒಂದೊಂದ ಸಲ ರೋಗ ಬಂತ ಅಂದ್ರೆ ಐರಾಣ ಆಯ್ತು ಹ್ಮ್
ಅದಕ್ಕೆಲ್ಲಾ ಎಣ್ಣೆ ಅದು ಹೊಡಿಬೇಕೇನು
ಹೊಡಿಬೇಕಾ
ಹಾ
ಯ ಯಾರ ಕರೆಕೊತಾರಲ್ಲ ಊಟಕ್ಕೆ ಹೋಗಬೇಕೇನು ಊಟಕ್ಕೆ ಹೋಗ್ಬೇಕಕ್ ಏ ಟೈಮ್ ಆಗದಲ್ಲ ಎಂಟುವರೆ ಆಗದ ಊಟಕ್ ಹೋತೇಏಂದ
ಹಾ ಹೋಗಬೇಕ್ ಇವಾಗ ಊಟ ಮಾಡಬೇಕು ಊಟ ಮಾಡ್ ನಾಳೆ ನಾಳೆ ಕಾಲ್ ಮಾಡ್ತೀನಿ ತಕೊ
ಹಾ ಸರಿ ತಕೊ ಅಣ್ಣ
ಇಡ್ಲೆ
ಹ